ಏನ್ ಮಾಡ್ತಿದ್ದೀರಾ ಮೇಡಮ್
ಏನು ಇಲ್ಲ ನೋಡ್ರಿ ನೀವ್ ಹೇಳ
ಊಟ ಆಯ್ತಾ
ಹಾಗಿದ್ರೆ ನೇಮ್ ರಿ
ನಮೂಡು ಆಯ್ತ್ರಿ ಫ್ರೆಂಡ್ ಬಂದಿದ್ರು ಇವತು
ಹಾ ರೀ
ಹೊರೈಸ್ ತಿಂದಿರೆೆ
ಹ್ಮ್
ಹ್ಮ್ ಏನ್ ಮಾಡ್ತಿದ್ರಿ ನೀವು ಹಾ
ಏನ್ ಮಾಡ್ತಿದ್ರರಿ ಏನೋ ಡಬಲ್ ಡಬಲ್ ವಯಸ್ಸ ಕೆಲ್ಸ ಆಯ್ತಾ
ನಮ್ದು ಗಾಳಿ ಇದ್ದಾರೆ ಇಲ್ಲಿ ಗಾಳಿ ಎಲ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಗಾಡಿ ಎಲ್ಲಾ ಜಾಸ್ತಿ ಬಿಡ್ಲ್ರಿ
ಹೌದ್ರಿ
ಹೌದ್ರಿ ಅದಕ್ಕೆ ವಾಯು ವಾಯು ಏನದ ವಾಯು ಗಾಳಿ ಬರದರದ್ರಿ
ಮೂಡ್ ಹೇಳಿದೆ
ಮತ್ತೆ ಏನ್ ಮಾಡಿದ್ರಿ ಇವತು ಬೆಳಿಗ್ಗೆಯಿಂದ
ರಜೇಂದ ಏನೂ ಮಾಡಲ್ಲಿ ಬೆಳಗಿಂದ
ಮತ್ತೆ ಹೆಂಗ್ ಮಾಡಿದ್ರೆ ಡೇ
ಬೆಳಗ್ಗೆಯಿಂದ ನಮ್ಮ ಅಕ್ಕ ಮತ್ ನಮ್ ತಮ್ಮ ಕಳ್ಸೋದ್ರಾಗ ಇದ್ದೀರಿ ಅವರು ಬರ್ಲಾಗಿದ್ರರು ಆಟ ಮಾಡಕ್
ಅಂದ್ರೆ ನೀವ ಹೇಳ್ದ್ ಹೇಳ್ದ ಹೊರಗ ಹಾಕಿದ್ರ ರೀ ಅವ್ರನ್ನ ರಿ ಪಾ ಪಾಪ ಬರ್ತ ಸಿತ್ತತ್ರಿ ಪಾಪ ಸಿತ್ಕೊತತೆ ಹೆಂಗ ಮಾಡ್ಬಾರಡದ್ರೀ
ಅ ಇದ ಒಂದ್ ವಾರ ಐತ್ರಿ ಮತ್ತ ಅವಂದ್ ಸ್ಕೂಲ್ ಏನು ಸಿಲೆಬಸ್ ಏನು ಅವನ್ ಸೆಲೆಬಸ್ ಏನು ಅವ್ರ ಸೋರ್ ಎಲ್ಲಾ ಫೋನ್ ಹಚ್ಚಿ ಬಾಬಾಗ ಬೈಲಾತ್ತಿದರಿ ನೀವ ಕತೀರಿ ಹಿಂಗ ಯಾಕ ಮಾಡ್ತೀರಿ ನಿಮ್ ಮದನಗ್ ನೀವ್ಟುಂಟಿ ಪೀಸ್ ಕಟ್ಟಬೇಕಿದ್ರಿಏನಕ್ದೀರಿಿ
ಹ್ಮ್ ಆದ್ರ ಪಾಪರಿ್ಯೋದು ಹುಡುಗ ಏನೋ ನೆಮ್ದಾಗಿರ್ತ ನಂದಿತ್ತು
ಎರಡು ವಾರ ಐತ್ರಿ ಅವ ಬಂದು
ಒಂದ್ ವಾರ ಆಗೇತಿ ಉಂಟ ಬಿಡ್ರಿ
ಇಲ್ಲ ಎರಡ್ ವಾರ ಆಗಿತ್ರಿ ಓದ್ಸಲ ಬಂದೇನ್ರಿ ಅವಾಗ ಒಂದ್ ವಾರ ಅನ್ರಿೀ ನಡಬರ್ಕ್ ಒಂದವಾರ ಒಂದ್ ವಾರ ಗ್ಯಾಪ್ ಆಗಿ ಮಗೂತ್ತಲ್ರರಿ ಅದು ಕಾಲೇಜ್ ಒಳಗನ್ರ ಮತ್ತೆ ಒಂದ್ ವಾರ ಇಲ್ಲೇನ್ರಿ
ಹವ್ಡುಎನು ರಿ
ಹ ಅವನ ಸಿಲೆಬಸ್ ಅವನ ಸಿಲೆಬಸ್ ಮತ್ತೆ ಮುಗ್ದವ್ರಿ ಜಾಸ್ತಿ ಕಂಪ್ಲಟ್ ಆಗ್ಯಾವ್ರ ಈಗ ಆಲ್ರೆಡಿ ಸೆಂಡ್ ಪಿ ಸಿ ಏನ್ರಿ
ಹ್ಮ್ ಹೌದ್ರಿ ಹೌದು
ಇಪ್ಟೆಂ ಇಂಪಾರ್ಟೆಂಟ್ ಚಾಪ್ಟರ್
ಹೌದ್ರಿ
ಬಾಳ ಇಂಪಾರ್ಟೆಟ್ ಚಾಪ್ಟರ್ ಅವ ನೀವು ಫೈವ್ ಮಾರ್ಕ್ಸ್ ಬಾಳ್ ಕ್ಶ್ನ್ ಬರ್ತಾವವತ್ರ ಒಳಗೆ ಅಂತ ಹೇಳಿ ಅವು ಇಂಪಾರ್ಟೆಂಟ್ ಕ್ವನ್ ಇಂಪಾರ್ಟೆಂಟ್ ಸಿಲೆಬಸ್ಗೆ ಬಿಟ್ಟನ್ರಿ ಕಾಲೇಜ್ ಅವ್ ಸಪೇಟ್ ಹಾಗೆ ಕೂತು ಒಡೆರೇ ಬಾಲರಾಲ್ರೆ ಅವರು ಎಂತ ಇಂಗ್ಲೀಷ ಮೀಡಿಯಂ ಇದ್ರು ಬಿ
ಹ್ಮ್
ಮತ್ ಗಡಿಂಗ ಇದ್ರೆ ಏನ್ ಬರ್ತಾವ್ರ ಚಾಫ್ಟ್ರೇಸ್ ಎಲ್ಲಾ
ಹೌದ
ಹಾ ರೀ ಈಗ ನೋಡ್ರ ಎಷ್ಟ ಇಂಪಾರ್ಟೆಂಟ್ ಚಾಪ್ಟರ್ ಅದ ರೀ ಸೆಕಂಡ್ ಪಿಯುಸಿ ಒಳಗ ಆ ಚಾಪ್ಟರ್ ಫುಲ್ ಮಿಸ್ ಮಾಡೇನ ಅದು ಚಾಪ್ರರ್ ಎಷ್ಟ್ ದೊಡ್ಡದ ಅಂದ್ರೆ ಇಪ್ಪತ್ ಮೂವತ್ ಪೇಜ್ ಆದ್ರ ಅದೇ
ಹ್ಮ್
ಅದ ಜಾಸ್ತಿ ಮಾರ್ಕ್ಸ್ ಇದು ಡಯಾಗ್ರಾಮ್ಸ್ ಮ ಮತ್ತು ಫೈವ್ ಮಾರ್ಕ್ಸ್ ಕ್ವೋನ್ಸ್ ಜಾಸ್ತಿ ಆ ಟು ಮಂತ್ ತ್ರೀ ಮಂತ್ ಪೊರ್ ಮಂತ ಪೈ ಮಂತ್ ಎಲ್ಲಾ ಅದರ ಒಳಗಿನವ ಅದಾವ್ರಿ ಅದ ಕ ಪ್ರೀ ಬಿಟ್ಟಾನ್ ಯು ಪಿ ಎಸ್ ಓದ್ತೀನಂತಂನ ಅದಂಗ ಅನ್ಸ್ತದ್ರಿ ಓದ್ತೀನಿ ಅಂತ ಹೇಳಿ ಅಷ್ಟ್ ಬರಲ್ರಿ ಅಷ್ಟ ಅಳ್ಳದು
ಹೌದೌದುರಿ ಕರೆಕ್ಟ್
ಅದು ಡಿ ಎನ್ ಎ ಬಗ್ಗೆ ಅದ್ರ ಚಾಪ್ಟ್ರರ್ ನಿಮ್ಗ್ ಗೊತ್ತಿರ್ಬೇಕಲ್ರರಿ ಡಿ ಯನ್ ಎ ಎಷ್ಟ್ ಡೆಫತ್ ಇರ್ತದ ಅಂತ ಹೇಳಿ
ಹೌದಬಿಡ್ರಿ
ಹ್ಮ್
ಓದು ಲಿ ಬಿಡ್ರಿ ಏ ಟೈಮ್ ಇಲ್ಲ ಮೊದ್ಲೆ
ಡ ಡಿ ಎನ್ ಎ ಹ್ಯುಮನ್ ಡಿ ಎನ್ ಎ ಎರಡು ಬಿಟ್ಟನ್ರಿ
ಹೌದ ಏನ್ರೀ
ಲೆ ಚೆಪ್ಟರ್ಸ್ ಅವ ಸೆಕೆಂಡ ಪಿಯುಸಿ ವಳಗ
ಹೌದ್ರಿ
ಮಿಸ್ ಮಾಡನ್ರಿ ಮೇನ್ ಪಾಯಿಂಟ್
ಹ್ಮ್
ಎಚ್ಚಸತೀ ಹೇಳೇನ್ ಎಲ್ಲಾಗೂಬ್ ಬಿಡ್ಬೇಕಾದ್ರೆ ಎಲ್ಲು ಹೇಳ್ಕೊಡ್ತೀನಿ ಅವು ಮಾತ್ರ ಬಿಡ್ಬೇಡ ಅಂತ ಹೇಳೇನರೀ
ಹೌದ ರೀ
ಏನ್ ಮಾಡ್ತಾರ ದಬ್ಲಾರ್ದ ಏನ್ ಮಾಡ್ತಾರ್ದವ್ರಗಿ
ಆಯ್ತು ರೀ ಅಕ್ಕ ರೀ ನಿಮ್ಮಕ್ಕಾ
ನಮ್ಮ್ ಅಕ್ಕಾ ಇವತ್ ಹೋಗೋದೇನ್ ಇರ್ಲಿಲ್ಲ ರೀ ಯಾಕೆ ಪಾಪಾ ಅವಸರಂತೆ ಬಂದಳ್ರಿ ಅಕಡೆ ನಾಳಗ್ ಬರ್ತಿಳ್ರಿ ಆಕಿ ಪಾಪ ಇವತ್ತ ಇತ್ಳ್ರಿ ಮನೆಗೆ
ಹ್ಮ್
ಈ ನಾಳೆ ಹೋಗ ಅಂತ ಹೇಳಿ ಪಾಪ ನಾಳಿಗ ಇರ್ತಿದ್ಲು ಇವನಸಬಂದ ಹೋದಳರಿ ಒಮ್ಮತ್ ನಾಳೆ ನಾಳಿ ಅಂತನ್ರಿ ಹ
ಹ್ಮ್
ಹಂಗೆ ದಬ್ಬಿದೂರಿ ಯಾಕೆನ್ ಜೊತೆನ
ಅಲ್ಲ ಬಿಡ್ರಿ ಅಕ್ಕಾ ಬಂದಿದ್ದೆ ನನಗ್ ಖುಷಿ ಆಯ್ತ್ರಿ
ಬಂದಾರ ಇಬ್ರು ಕಡೆ
ಹುರಿಗೆ ಬಂದಾರ
ಏನ್ ಏನ್ ಮಾಡ್ರಿ ಬಂದ್ ಗಳೇ
ಬಂದು ಸ್ವಲ್ಪ ರೈಸ್ ಎಲ್ಲ ತಿಂದು ಆ ರೀ
ಇನ್ನ ಬಂದ ಕೆಲಸಾರಿ ಬರಾನ
ಹೌದ್ರಿ ತಿಂದ್ವಿ ಚೆನ್ನಾಗಿ ತಿಂದು ಆಮೇಲೆ ಮೂರ್ ರೌಂಡ್ ಹಾಕ ಹಾಕಿದ್ರು ಇಲ್ಲಿ ನಮ್ಮನೆ ಎಲ್ಲಾ
ಹ್ಮ್
ಹಾಕಿ ಮಾತಾಡ್ಕೊಂಡ್ ಕೂತಿದ್ವಿ
ಹ್ಮ
ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೊರಗೆ ಬಂದೆ ರೀ
ಮತ್ತ
ಹೌದ್ರೀ
ಹೇಳ್ರಿ
ಅಂತ ಹೇಳ್ರಿ
ನೀ ಹೇಳ್ರಿ ನಾಯ್ಟ ತ ಹೇಳಿದ್ರಿ
ಊಟ ಏನ್ ಮಾಡ್ತಿರಿ ನೈಟ್ ಅಡಗೆ ನೀವೇ ಮಾಡಿರಾ ಮಾಡ್ಬೇಕಾ
ಅಡಿಗೆ ಮಾಡಿ ಉಟೀರಿ
ಅಡಗೆ ಮಾಡಿ ತಿಂತೀರಿ ನೀವ ಯಾವಾಗ ಅಡಗೆ ಮಾಡದು ಅೌದು ಅಲ್ಲಿ ಜಾಮೂನನ ಮಾಡಿ ಕಳಸ್ರಿ ನನಗೆ
ಜಾವನ್ ಮಾಡಕ್ ಬರಲ್ರಿ ಅಕ್ಕ
ಕಲ್ತ್ಕೊರ್ರಿ
ಕಲ್ಕೊಂಡ ಅಂದ್ರ ಐಟ್ ಹಾಳ್ ಬಿಡ್ತಾವ್ರಿ ಕಲ್ತ್ಕೊಂಡ್ರಿ ಸುನ್ನೆ ಹಣ ಬೇಷ್ಟ
ಏನ ಆಾಗಲ್ಲ ಕಲ್ತ್ಕೊಂಡ್ ಮಾಡಿ ನಂಗಗೆ ಸ್ವಲ್ಪ ಕಲ್ ಕಮ್ಮ ಮಾಡ ಕಳ್ಸ್ರಿಿ ಏನಾಗಲ್ಲ ಹೆಂಗ್ ಮಾಡ್ತೀರಲ್ರರಿ ನೀವು ಅಕ್ಕಂಗ ಮಾಡ ಕಳ್ಸಕ ಗ ಮಾಡ ಬ್ಯಾಡಿ ನನಗೆ
ರಿ ನಾ ಎಣ್ಣನ ತರಕ್ ಹೋಗಬೇಕಂದ್ರೆ ಅ ಬ ಆಫ್ ಆಗಿ ಬಂದಾಗಿಿತ್ತ ಅತ್ರಿ ಅದು ಓಪನ್ ಇರ್ಿಲ್ಲ ಅತ್ರಿ ಕ್ಲೋಸ್ ಆಗಿತ್ತ ತ್ರಿ ಅಂಗಡಿ
ಹದಂಟ್
ಹ್ಮ ಇವನು ಯಾರು ನಂದ್ ಸತೆ ಬಾ ಅಂದ್ರೆ ಯಾರು ಬರಲ್ಲ ರೀ ಒಂದ್ಸತಿ ರೆಡಿ ಆಗ್ತೀನ ಅಂತ ಒಂದ್ಸ ಸತಿ ರೆಡಿ ಆಗಲ್ಲ ಅಂತವ್ರರಿ ಅದಕ್ಕೆ ಸ್ಯಾಟರ್ಡೇನ ಹೋಗಂಗ್ ಬರ್ರಿ ಅಂತ ಎಷ್ಟು ಪಡ್ಕೊಂಡರಿ ಯಾರು ಬರ್ಲಿಲ್ಲರಿೀ ಹಂಗ ಕಾಲಿ ಕೈಲ್ಲಿ ಕರ್ಸಕಳ್ಸ
ಲ್ಲಿ ಹೋ ಕೊಟ್ಟಟ್ ಕಳ್ಸಿ ನೆಕ್ಸ್ಟ್ ಟೈಮ್ ಕೊಡ್ರಿರಿ ಸ್ವಲ್ಪ ಚಿನ್ನಕ್ಕೆ ನಾನ ಒಬ್ಳು ಇದೀನ್ೀ ಇಲ್ಲಿ ಚಿನ್ನ ಕೊತ್ಕಲ್ಿಸ್ರಿ
ಬಿಡ್ರಿ ಏನ್ ತಿನ್ಕೊಂಡಪ್ಪತರಿ ಡಯಟ್ ಮಾಡಿತರ
ಎಲ್ರರಿ ನಾ ತಿನ್ಬೇಕು
ವಿಡಿಯೋ ಕಾಲ್ ಎಷ್ಟ್ ತಕೊ್ತಿರ್ ಬೊತ್ತೇ ನೀವು ನಾನನ್ ಹೇಳಲ್ಲರಿೀ ನಿಮ್ಗೆ ಎಲ್ಲಿ ಆ ಬಟ್ಟ ನೀಗ್ ಹೇಳ್ತೀಿ
ಹ್ಮ ಆಯ್ತ್ರಿ ಓಕೆ ರರಿ
ಅದ ಏನಂದ್ರೆ ಮನ್ಸ ಆತ ಮನ್ಸಿ ಆಾಟ ಆಗಲ್ಲದ
ಇಲ್ಲ ಬಿಡ್ರಿ ಹಾಟ್ ಆಗುತ್ತೆ ನಮ ತಳಿಗ್ಗ್ಬೇಕಂತ ಅನ್ಕೊತನ್ಿ ತಿನ್ನೋದ್ ಬಿಟ್ಟಿದ್ದೇರಿೀ ನಾ ಮಾಡ್ತೀನ್ ರೀ ಮಾಡ್ತೀನಿ ಚಿನ್ನದ್ ಬಿಡ್ತೀನಿ ಎಲ್ಲ ರೀ ಮಾಡ್ತೀನಿ
ಹಾಗಲ್ ಅದೆಲ್ಲಾ ಬಿ ಟ್ಯಾಲೆಂಟ್ ಬೇ ರೀ ಡಯಟ್ ಮಾಡಕ್ನ
ಇಲ್ಲ ರೀ ಆಗುತ್ತೆ ಅವಲ್ ಪ್ಲೂ ಇಟ್ರಿ ರೂ ಮಾಡ್ತೀನಿ ನೋಡ್ರಿ
ನೀನ್ರಿ
ನಿಮ್ಂದಸವರ್ ಬೇಕ ರೀ ನಮ್ಗ ಜಗತ್ತಿಗೆ
ನಮ್ಮಂತಾರಿ ನಾ ಇದ್ದೀನಲ್ರರಿ ನಮ್ಮಂತರ ಯಾಕ್ರಿ
ಎಲ್ಲಾ ಮಕ್ಕ ತೆಳ್ಳದಾಕ ಹೋಗಿ ಪ್ರಾಣಿ ಕಳ್ಕೊಂಡ್ರ ಅಂದ್ರ
ಹಾ ಹಾ
ಅದಕ್ಕೆ ನಿಮ್ಂತವ್ರ ಬೇಕು ದಪ್ಪ ಇವ್ರ ಬೇಕ್ರಿ ಯಾಕಂದ್ರ ತಳ್ ತಳಗ ಇದ ಂದ್ರಿ ಗಾಳಿಿಗೆ ಹಾರ್ಕೊಂಡ್ ಹೋಗ್ಬ ಬಿಡ್ತವ್ರಿ ನಾವವು ನಿಮ್ಮಂತವ್ರ ಇರ್ಬೇಕೇ್ರಿ
ಅದಕ್ಕೆೇ ರೀ ನಾನು ನಿಮ್ಮನ್ನ ಕ್ಯಾಚ್ ಮಾಡಿ ಹಿಡ್ಕೊತೀನ್ಿ ರರಿ
ಅದಕ್ಕೆೇಳ್ತಿದಿ ನಗೆ
ಹ್ಮ್ ಮಸ್ತ್ರಿ ಮನೇಲೆಲ್ಲಾ ಯಾರಾರ ಏನ್ ಮಾಡ್ತದ್ರಿ
ಅ
ಏನ್ ರರಿ
ಹಲೋ
ಯಾರು ಏನನ್ ಮಾಡ್ತಾರ್ರಿ ಮನಲಿ
ಫಊಟಲ್ಿದನ್ಿ ಹೆಂಗಿತ್ರಿ
ಏನ್ರಿ
ನೀ ಹಾಕೊಂಡು ಫೋ ತ ಕಳಸಿದಿಲ್ರಿ ನಮ್ಮಕ್ಕ ಹೆಂಗಿ
ಅ ಚಾ ಐತ್ರಿ ಸಪತ್ತತ್ತುು ಸೀರೆ ಸೀರೆ ಮೊದ್ಲು ತರ್ಸ್ದಾಗ ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದಿದ್ರಿ ನಾವು ಚೆನ್ನಾಗತ್ರಿ
ಹ್ಮ್
ಹ್ಮ
ನನಗ್ ಒಂದ್ ಸೀನ ಕೊಡ್ಲಾರ್ದ ಅವ್ರೇ ಉಳಲ್ಸ್ಕೊಂಡ್ರೀ ಬ್ಲೌಸ್ ಏನೋ ಚಂದಾಗಿಲ್ಲ ಅಂತ ಈಗ ಸೀರಿ ನನ್ಗ್ ಕೊಡ್ತಾರೀ ಮೋಸ ಆರಿ ದೊಡ್ಡ ಮೋಸ ಆ ನಾನ್ ಹೆಂಗ್ ಹೊಲ್ಸ್ಬೇಕಂತ ಹೇಳಿ ಐ ತಗೊಂಡ್ ಐ ರೇಟ್ಕೊಂಡ್ ಕಿಸನ್ ಕೇಳಿರ್ತನ್ರಿ ಸೀರಿ ನನ್ಗೆ ಬೇಕಂತ ಹೇಳಿ ಕೊಡ್ಲಾರ್ದೆ ಇವಾಗ ಬ್ಲೌಸ್ ಚಂದ ಆಗಲ್ಲ ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಇಷ್ಟ ನನ್ಗ್ ಬಿಟ್ ಕೊಡ್ತಾರೆ ಆ ಬ್ಲೌಸ್ ಡಿಸೈನ್ ತೋಣ ಏನ್ ಮಾಡ್ಲಿದಿದೆ ಈಗ
ಆಳರಿ ನೀ
್ ಬೇರೆ ತರ ಎಲ್ಲಾ ಸ್ಟೈಲ್ ಮಾಡೋದ ಆಸೆ ಅ್ರಿ ನಮ್ಗ ಕಾಲರ್ ಇಟ್ಟುಲ್ ಫುಲ್ ಸ್ಲೀವ್ ಹಾಕ್ಸಿ ಆತರ ಉಟ್ಕೋಬೇಕಂತದ್ರಿ ಇವ್ರು ನೋಡಿದ್ರೆ ಬ್ಯಾಕ್ ಡಿಸೈನ್ ಇಟ್ಟಾರೆೀ ಇಷ್ಟ ಅಡಲ್ಲ ಬ್ಯಾಕ್ ಡಿಸೈನ್
ಹ
ಆಾ ಡಿಸೈನ್ ಇಟ್ಟು ಅಲ್ದೇವ ಏನೋ ಮಣಿಗಳೆಲ್ಲಾ ಕೂಡ್ತಾರ ನಜಿಗ ಅಂದದ ಹೆಂಗ್ರಿ
ಅದು ಇದು ಸ್್ಲೀ ಸಿಗಲ್ಲ ರೀ ಗೂಡ್ಸಿರೋದು ಮನಿಗಳು
ಹ ಹಲೋ
ಆ
ಹೇಳ್ರಿ
ಸ್ಲೀವ್ ಸಿಗಲ್ವರ ಹಾಕಿರೋದು ಮಣಿಗಳು
ವ ಹಾಕಿರಿ ನನ್ ಫುಲ್ ಸ್ಲೀವ್ ಬೇಕ್ರಿ ಇ ತನ ಬಷ್ಟ್ತನ ಬಷ್ಟ ತನ ರೀ ಹಾ ಅಷ್ಟ ಬಂದು ಮ್ಯಲ್ ಕಾಲರ್ ಇರ್ಬೇಕ ಹಂಗ ಹೊಲ್ಸ್ಬೇಕಂತಿತ್ರಿ
ಹ್ಮ್
ಇರೆಲ್ಲ ಬ್ಯಾಕ್ ಫುಲ್ ಇಟ್ಟಬಿಟ್ಟಾರೆ ವಿಂಡೋ
ಹ
ಹಂಡ ಇಟ್ಟು ಅದಕ್ಕೊಂದು್ ಚಿಲ್ಕಾಯ ಇ ಚಿಲ್ಕಾಯ ಗಪ್್ರ ಒಂದ್ ಲಾಡಿ ಕಟ್ಟ್ಯರ್
ಲಾಡಿ ಹಲ್ಸ ಫ್ಯಾಷನ್ ಐತಂತರಿೀ ಹಾಂ ಅದ ಓಕೆ ಓಕೆ ಇರ್ಬೇಕ್ರೀ ಯಾವ್ದೊಥರ ತಳ್ಳಗ ಇರ್ಬೇಕ್ರೀ
ಇರಲ್ದಲ್ಲ ಅಂತ ಇಲ್ಲ
ಅದ ಚೆನ್ನಾಗಿ್ ಕಾಣ್ಸತ್ರಿ
ನಿಂತಾಣಲ್ಲರಿೀ ಅಂತ ಎಲ್ಲ
ಇಲ್ರರಿ ಚಾ ಅನ್ಸುತ್ತೆ
ನಿಮ್ಂತ ದಪ್ಪತ ಅವ್ರಿ ಸಂಕಾಂತತ್ ಅವ್ರಿ ನೀವು್ ತಪ್ಪಿರ್ತೀರಲ್ಲ ನೀ ಬೆನ್ನ ಹಿಂದ ಅಡ ಹಾಲ್ ಇತದ್ರಿ ಹಂಗಾಗಿ ನೀ ಚಂದ್ ಕಾಣ್ತೀರಿ ಅಂತ ಬ್ಲೌಸಿಿಗೆ
ಇಲ್ಲ ಅಂತ ಬೇಜಾರೀ ನಿಮಗ.
ಬೇಜಾರೇನ್ ಇಲ್ಲರಿ ನನ್ ಖುಷಿನೆರಿ.
ಹೌದೇನ್ರಿ.
ಎಂತಲ್ಲ ಪ್ರಿ ಆದಾಗ ಕಾಲ್ ಮಾಡ್ರಿ.
ಹ್ಮ ಸರಿ ರಿ ಮಾಡ್ತೀನ್ ಅಲ್ಲ ರೀ. ಆಯ್ತು ರೀ ಏನಿಲ್ಲ ಬಿಡ್ರಿ ಮತ್ತ ಮಾಡ್ತೀನಿ ಬಾಯ್ ರಿ.